ಹಲೋ
ಹಾ ಆಂಟೀ ರಮ
ಆರಾಮ್ ನೋಡ್ ನೀನ್ ಅರಾಮ ಇದಿಯಾ
ಹ್ಮ್ ನಾನು ಆರಾಮದೇ ನೋಡು
ಬಾ ದಿನಾ ತಲ ಕಾಲ ಮಾಡಿಲ್ಲ
ಹಾ ಸ್ವಲ್ಪ ಬ್ಯುಸ ಇದ್ದೆ ನಾನು ಟ್ರಿಪ್ಪಿಗೆದು ಹೋಗಿದ್ದೆ ಹಂಗಾಗಿ ಮಾಡ ಕಾಯಲ್ಲ
ಹ್ಮ್
ಊಟ ಊಟ ಆಯ್ತು
ಹ್ಮ್ ನಮ್ದು ಊಟ ಆಯ್ತಿು ಈಗ
ಹ್ಮ್ ಏನು ಮಾಡಿದ್ದೀ ಊಟ
ಇವತ್ತು ಹೆಸರು ಕಾಳು
ಹ್ಮ್
ರೈಸು
ಹಾ
ಶಾಂಡಗಿ ಶ್ಯಾಂಡಗಿ ಮಾಡಿ ಈ ಊಟ ಮಾಡಿದ್ವಿ
ಹ್ಮ್ ಮತ್ತೆ ಮನೇಲ್ಲೆಲ್ಲಾರು ಆರಾಮ್ದಾರ
ಹಾ ನಮ್ಮನೆಲ್ಲಾರೆಲ್ಲಾ ಆರಾಮ್ ಅದಾರಿ ನಿಮ್ಮ್ ಮನೇಲ್ಲ ಅರಾಮ್ ಅದಾರ
ಹಾ ಆರಾಮದಾರ
ಹ ನಿಮ್ ಪಾಪು ಆರಾಮಾಯ್ತು
ಆಪ್ ಹಾ ಪಾಪನು ಆರಾಮ್ತಿತಿ
ಹಾ ಎಷ್ಟ್ ತಿಂಗಗಳ ಈಗ
ಇವಾಗ ಐದು ತಿಂಗಳು
ಆಯ್ತಿನ ಹೆಸರಿತ್ರಿ
ಹಾ ಹೆಸರಿ ಇಟ್ಟೇವಿ ಶ್ರೇಯಾನ್ ಅಂತೇಳಿ
ಶ್ರೀಯನಂತಿಟ್ರ ನಿಮ್ ಚಾಯ್ಸ್ ನಿಮ ಹಸ್ಬೆಂಡ್ ಚಾಯ್ಸ್
ಇಬ್ರದು ಸೇರಿ
ಸರಿ ಹ್ಮ
ಹ್ಮ್
ತ್ತೆ
ಹ ಹೇಳ್ಬೇಕು ನೀ
ಹ ಹ ನಿನಗೆ ಪಿಜಜಾ ಮಾಡಕ್ ಬರ್ತಂತ ಕ ಕೇಳ್ದೆ ನಿಮ್ಮ ಮಮ್ಮಿ ಹೇಳಿದ್ರು ಮೊನ್ನೆ
ಹಾ
ಇ ರೆಸಿಪಿ ಏನಂತ ಕೊಡ್ತೀಯ ಸ್ವಲ್ಪ
ಹಾ ಸರಿ ಹೇಳ್ತೇನಿ ಅದು ಅಂಗಡಿ ಅಂಗಡಿ ಒಳಗೆ ಎಲ್ಲ ಐಟಮ್ಸ್ ತರ್ಬೇಕು ಫಸ್ಟ
ಏನೇನ್ ತರ್ಬೇಕು
ಹಾ ಪಿಜ್ಜಾ ಬೇಸ್ ಅಂತ ಸಿ ಸಿಗ್ತೇತ ಅದ ರೆಡಿ ಇದ್ದಿದ್ದ ಮನೇಲಿ ನಾವ್ ಮಾಡ್ಬೇಕಂದ್ರೆ ಬಾಳ ಟೈಮ್ ಇಡತ್ತೆ ಮತ್ತತ್ ಅಷ್ಟ್ ಕರೆಕ್ಟ್ ಬರಂಗಿಲ್ಲ ಅದ್ ಮಾಡಿದ್ರು ನಾವ್
ಹಾ ಹ
ಆ ಫಿಝಾ ಬೇಸ್ ತೊಗೋಬೇಕು ಆಮೇಲೆ ಅದಕ್ಕೆ ಮಯೋನೀಸು ಆಮೇಲೆ ಚೀಝು ಕಾರ್ನ್ ಆಮೇಲೆ ಪಿಜಾ ಸಾಸ್ ಸಂತು ಸಿಗುತ್ತೆ ಆಮೇಲೆ ಕೆಚ್ಚಪ್ ಹ ಇದು ಹ ಮೇನ ಚಿನ್ ಕಾಳಿ ಇರ್ತತ್ತಲಾ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಆರ್ಗ್ಯನೋ ಇವೆಲ್ಲ ತಗೊಂಡ್ ಬರ್ಬೇಕು ತ್ತ ತಗೊಂಡ್ ಬಂದು ಮನೇಲಿ ಅಹ ಆನಿಯನ್ನು ಕ್ಯಾಪ್ಸಿಕಮ್ ಮತ್ತ ಕಾರ್ನ್ ಅದನೆಲ್ಲ ಬೇಯಿಸಿ ಇಟ್ಕೋಬೇಕು ಬೇಯಿಸಿ ಇಟ್ಕೊಂಡು ಅದ
ಹಗ್ಬೇಕಾ
ಹಾ
ಅದು ಕ್ಯಾರೆಟ್ ಎಲ್ಲಾ ಬೇಯಿಸಿ ಇಟ್ಕೊ ಬೇಯಸ ಇಟ್ಕೊಂಡ್ ಹಾಕ್ಬೇಕ ಏನ್ ಹಸೀದಾ ಹಾಕ್ಬೇಕ
ಇಲ್ಲ ಹಸಿ ಕ್ಯಾರೆಟ್ ಏನ್ ಹಾಕ ಹಾಕ್ಬಾರ್ದ ಆ ಆನಿಯನ್ ಮತ್ತ ಕ್ಯಾಪ್ಸಿಕಮ್ ಇರತ್ತಲ್ಲ ಅದಷ್ಟು ಕಟ್ ಮಾಡ್ಕೋಬೇಕ
ಹಾ ಕಟ್ ಮಾಡಿ ಹಾಕ್ಬೇಕಾ
ಹಾ ಕಟ್ ಮಾಡ್ಬ ಕಟ್ ಮಾಡಿ ಒಂದ್ ಕಡೆ ಇಟ್ಕೋಬೇಕು ಆಮೇಲೆ ಅದು ಕಾರ್ನ್ ಇರುತ್ತಲ್ಲ ಅದನ್ನು ಅದನ್ನಷ್ಟೇ ಬೇ ಬೇಯಿಸಿಡ್ಬ ಬೇಯಿಸ್ಬೇಕು
ಹಾ ಹಾ
ಆಹ ಬೇಸ್ ಇಟ್ಕೊಂಡು ಅದ್ ಪಿಜ್ಜಾ ಬೇಸ್ ಏನ ಇರುತ್ತಲ್ಲ ಅದನ್ನ ರೆಡಿ ಇದ್ದಿದ್ದು ಪಿಜ್ಜಾ ಬೇಸ್ ಅದ್ರ ಮೇಲೆ ಏನದು ಪಿಜ್ಜಾ ಸಾಸ ಮತ್ತು ಮಯೋನೀಸು ಎರಡೂ ಸೇರಿಸಿ ಎಲ್ಲ ಮಿಕ್ಸ್ ಮಾಡಿ ಅದ್ರ ಮೇಲೆ ಹಾಕ ಅಷ್ಟೇ ಹಚ್ಬೇಕು ಪಿಝಾ ಬೇಸ್ಮಲ ಹ
ಹಾ ಹಚ್ಚಿ ಆಮೇಲೆ
ಪಿಜಾ ಬೇಸ್ ಮೇಲೆ ಹಚ್ಚಿ ಅದು ಕ್ಯಾಪ್ಸಿಕಮ್ ಮತ್ತ ಆನಿಯನ್ ಅವೆಲ್ಲ ಏನ್ ಕಟ್ ಮಾಡಿ ಇಟ್ಕೊಂಡಿರತ್ತ ವಲ್ಲ ಅದೆಲ್ಲಾ ಡೆಕೋರೇಟ್ ಡೆಕೋರೇಷನ್ ಟೈಪ್ ಮಾಡ್ಬೇಕ ಅದನ್ನ
ಪನ್ನೀರು ಹಾಕಕ್ ಬರುತ್ತಲ್ಲಾ
ಹಾ ಪನೀರು ಹಾಕ್ಬೋದು ಪನ್ನೀರ್ ಅದನ್ನ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ಪನ್ನೀರ್ ಫ್ರೈ ಮಾಡ್ಕೊಂಡು ಹ್ಮ
ಹಸಿದ ಆಗ್ತಾರ ಅಂತ ಅನ್ಕೊಂಡೆ ನಾನ
ಹಸಿದು ಅಷ್ಟು ಟೇಸ್ಟ್ ಕೊಡಂಗಿಲ್ಲ ಅದು ಅದನ್ನ ಬೇಯಸಿ ಅ ಫ್ರೈ ಮಾಡ್ಕೋಬೇಕು ಪನೀರ್ ಫ್ರೈ ಮಾಡ್ಕೊಂಡ್ ಹಾಕು ಹಾಕ ಇದ್ರ ಅದ ಟೇಸ್ಟಿನ ಸ್ವಲ್ಪ ಜಾಸ್ತಿ ಟೇಸ್ಟ್ ಬರ್ತೈತಿ ಅದು ಆನಿಯನ್ ಮತ್ತ ಕ್ಯಾಪ್ಸಿ ಕಮ ಏನ್ ಇರುತ್ತಲ್ಲ ಅದ್ರ ಮೇಲೆ ಹಿಂಗ ಡೆಕೋರೇಷನ್ ಮಾಡ್ಬೇಕು
ಹ್ಮ ಹ್ಮ
ಮಾಡಿ ಆಮೇಲೆ ಪನೀರ್ ಬೇಕಂದ್ರ ಹಾಕ್ಬೋದು ಇಲ್ಲಾಂದ್ರ ಅದು ಆಪ್ಷನ್ ಅದು ಅದ್ರ ಪನ್ನೀರ್ ಅದ್ರ ಮೇಲೆ ಒಂದೊಂದು ಒಂದೊಂದು ಪೀಸ್ನ್ನು ಇಟ್ಟ ಆಮೇಲೆ ಅದ್ರೇಲೆ ಕಾರ್ನ್ ಇರುತ್ ಲ್ಲ ಬೇಯಿಸಿ ಇಟ್ಕೊಂಡಿರ್ತೀವಿ ಅದನ್ನ ಕಾರ್ನ್ ಹಾಕ್ಬೇಕು ಅದನ್ ಮೇಲೆ
ಹ್ಮ ಹಾ
ಕಾರ್ನ್ ಹಾಕಿ ನೆಕ್ಸ್ಟ್ ಇದು ಏನದು ಚೀಸ್ ಹಾಕ್ಬೇಕು ಅದ್ರ ಮೇಲೆ
ಹಾ ಚೀಸ್ ಅಂದ್ರೆ ಎರಡು ಮೂರ್ ತರ ಸಿಕ್ತ ತ ಯಾತು ಯಾವ ತಗೊ ಬರ್ಬೇಕು
ಅದು ಪಿಜ್ಜಾ ಚೀಸ್ ಅಂತ ಕ ಕೇಳಿದ್ರೆ ಅವ್ರ ಕೊಡ್ತಾರ
ಹಾ
ಆ ಪಿಜ್ಜಾ ಸಿಸ ಪಿಜಜಾ ಚೀಸ್ ಅದನ್ನ ಅದ್ರ ಮೇಲೆ ಹಾಕ್ಬೇಕು ಚೀಸ್ ಅನ್ನ
ಹಾ ಹಾ ಹಾ
ಅ ಆರ್ಗ್ಯಾನೋ ಮತ್ತು ಚಿಲ್ಲಿ ಫ್ಲೆಕ್ಸ್ ಏನ ಇರುತ್ತಲ್ಲ
ಹ್ಮ್ ಹ್ಮ್
ಅದನ್ನೆಲ್ಲ ಅದ್ರ ಮೇಲೆ ಹಾಕ್ಬೇಕು ಪಿಜಾದ ಮೇಲೆ
ಹಾ
ಪಿಜ್ಜಾದ ಮೇಲೆ ಹಾ ಹಾಕಿ ಇದೆಲ್ಲ ಪಿಜ್ಜಾ ಫಸ್ಟು ಬೇಸ್ ತಗೊಂಡಿರ್ತೀವಲ್ಲ ಅದನ್ನ ರೆಡಿ ಮಾಡ್ಕೊಬೇಕು ಆಮೇಲೆ ಇವಾಗ ಓವನ್ ಎಲ್ಲ ಇರೋ ಇರೋದಿಲ್ಲ ಮನೇಲಿ
ಹೌದೌದು
ಅದಕ್ಕೆ ಏನ್ ಮಾಡ್ಬೇಕು ಒಂದು ತವಾ ತೊಗೋಬೇಕು ತವಾ ತಗೊಂಡು ಅದನ್ನ ಸ್ವಲ್ಪ ಹೀಟ್ ಮಾಡ್ಬೇಕು ಫಸ್ಟು
ಹಾ
ಹೀಟ್ ಮಾಡಿ ಅದನ್ನ ಪಿಜ್ಜಾ ಬೇಯಸ್ ಅದನ್ನ ಅದ್ರ ಮೇಲೆ ತವಾದ್ಮೇಲೆ ಇಡ್ಬೇಕು
ಅಂದ್ರೆ ಅದು ಸೇಫ್ಟಿಗ ಏನಿಲ್ಲ ಜಸ್ಟ್ ಬಿಸಿ ಮಾಡ ತಕ್ಷಣ ಅದು ಇಟ್ಟ ಬಿಡ್ಬೇಕಾ ಅದು ನೀರನ್ನ ಏನೋ ಹಾಕ್ತಾರಲ್ಲ ಬ್ಮೇಲೆ ಮೇಲೆ ಸಪೋರ್ಟ್ ಬಟ್ಟಿಗೆನ ಇಡ್ತಾರಲ್ಲಾ ತಾಟು ಬುಟ್ಟಿ ಟೈಪು ಅದ್ರ ಮೇಲೆ ಪಿಜಜಾ ಬೇಸಕ್
ಹಾ ಇಲ್ಲಾ ಅಂದ್ರೆ ಏನ್ ಮಾಡ್ಬೇಕು ಬ ಬಟರ್ ಪೆಪರ್ ಸಿಗತ್ತಲ್ಲಾ ಅಂಗಡಿಲ್ಲಿ ಬಟರ್ ಪೇಪರ್ ಅದ ಪೇಪರ್ ಹಾ ಅದನ್ ಪೇಪರ್ ಕೆಳಗೆ ತವಾದ ಮೇಲೆ ಹಾಕಿ ಅದ್ರ ಮೇ ಪಿಜಜ ಹಾಕ್ಬೇಕ ಹಾಕಿ ಅಲ ಒಂದು ಟೆನ್ ಟೆನ್ ಮಿನಿಟ್ಸ್. ಅಲ್ಲೇ ಹೀಟ್ ಮಾಡ್ಬೇಕದ ಪಿಜ್ಜಾ ಏನು ಇಟ್ಟಿರ್ತೀವಲ್ಲ ನವು ಅದನ್ನ ಟೆನ್ ಮಿನಿಟ್ಸ್ ಬೇಯಿಸಿ ಆಮೇಲೆ ಪಿಜಝಾ ಕಟ್ ಮಾಡಿ ತಿನ್ಬೋದು
ಹ್ಮ ಟೆನ್ ಮಿನಿಟ್ಸ್ ಇಟ್ಟ್ಮೇಲೆ ಹ್ಮ್ ಹೇಳಿ ಸುಹಲ್
ಅದೇ ಹಾ ತವಾದ್ಮೇಲೆ ಏನ ಇಟ್ಟು ಪಿಜ್ಜಾ ಒಂದು ಟೆನ್ ಮಿನಿಟ್ಸ್ ಬೇಯಿಸಬೋ ಬೇಯಿಸ್ಬೇಕು ನಾವ್ ಅದನ್ನ ಬೇಸ್ ಅದು ಎಲ್ಲ ಪಿಜಾ ಅದು ಚೀಸ್ ಇರುತ್ತದ ಅದೆಲ್ಲಾ ಮೆಲ್ಟ್ ಆಗಿ ರಬ್ಬರ್ ತರ ಬರುತ್ತದು ಮೆಲ್ಟ್ ಮೆಲ್ಟ್ ಆಗಿ
ಹಾ ಹಾ
ಆತರ ಆಗಂದ ಅದೆಲ್ಲಾ ಪೂರ್ತಿ ರೆಡಿ ಆಗಿರುತ್ತೆ ಆಮೇಲೆ ಅದ ತವಾದ್ಮೇಲಿಂದ ತೆಗೆದು ಕಟ್ ಕಟ್ ಮಾಡ್ಬೇಕು ಅ ಫೋರ್ ಅಥವಾ ಫೈವ್ ಪೀಸಸ್ ಕಟ್ ಮಾಡ್ಬೇಕು ಆಮೇಲೆ ಅದು ಚಿಲ್ಲಿ ಫ್ಲಲೆಕ್ ಆರ್ಗೇನೋ ಇರತ್ತಲ್ಲ ಅದು ಸ್ವಲ್ಪ ನಿಮ್ಗ ಖ ತಿಂತೀವಿ ಅನ್ನೋರು ಇರ್ತಾರಲ್ಲ ಅವ್ರು ಅದ್ರ ಅವರು ಅದ್ರ ಮೇಲೆ ಹಾಕ್ಬೇಕು ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತ
ಹ್ಮ್ ಹೌದು ಹ್ಮ್ ನೀವು ಮಾಡಿದ್ದೀರಾ ಮನ್ಯಾಗ
ಹಾ ನಾನ್ ಅದನ್ನ ಮಾಡೋದು ಮ ಲ್ಲ ಮಾಡಿರ್ತೇನೆ ನಾನು ಜಾಸ್ತಿ ಅಂಗಡಿಯಲ್ಲಿ ತಗೋ ಬಂದ್ ತಿನ್ನೊಂಗಿಲ್ಲ ಅದು ಪಿಸರ್ವೇ ಸವಲಾಯ ನಾಯು ಐಟಮ್ಸ್ ಇರುತ್ತಲ್ಲ ಅವನ್ನೆಲ್ಲ ತಗೊಂಡ್ ಬಂದು ಮನೇಲಿ ಮಾಡಿ ಆ ತಿಂತಿನ್ ನಾನು
ಅಂದ್ರೆ ಇದೆ ಪಿಜ್ ನಾವ ತರಕುಕ್ಕವಲ್ಲ ಅದು ರೆಡಿ ಅಲ್ಲೇ ತಿಂದ್ ಬಂದ್ವಿ ಅಂದ್ರೆ ಜಾಸ್ತಿ ರೇಟ್ ಆಕೈತಿ ಇ ಮನಗ್ ತಂದ ಮಾಡಿದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗ್ತತ
ಹಾ ರೇಟು ಕಡಿಮೆ ಆಗತ್ತ ಮತ್ತ್ ಮನ್ಯಾಗ ಹ್ಮ ಜಾಸ್ತಿನೂ ಅಹ ಜಾಸ್ತಿ ಜನನುೂ ತಿನ್ಬೋದ ಅದಲ್ಲ
ಹಾ
ಅತ್ರ
ಹ್ಮ್ ನಾವು ಮನೇಲೆ ಖಾಲಿ ಇರ್ತೇವಲ್ಲಾ ಮಕ್ಳ ನೋಡಿದ್ರೆ ನಾವು ಪಿಜ್ಜಾ ತಿನ್ ಬರ್ತೇವಿ ಪಿಜ್ಜಾ ತಿನ್ ಬರ್ತೇವಿ ಇಲ್ಲಾ ನೀ ಮನೆಗೆ ಮಾಡು ಮಾಡು ಅಂತ ಕಾಡ್ತಿರ್ತಾರ
ಹ್ಮ್
ಯದ ರೆಸಿಪಿ ಯೂಟ್ಯೂಬ್ ನ ನೋಡ್ದೆ ಯಾಕೋ ಅಷ್ಟ ಇದ ಅಂಟಿಲ್ಲ ಅದಕ್ಕಂಗ ನಿಮ್ಗೆ ನೀ ಮಾ ಮಾಡೀರಿ ಅಂತಂದ್ರು ಯೂಟ್ಯೂಬ್ನಾಗ ಅ್ರ ಟೇಸ್ಟ್ ಹೆಂಗಿ ರಂತ ಗೊತ್ತಿರಂಗಿಲ್ಲಲ್ಲಾ ಮಾಡಿ ತೋರಿಸಿರ್ತಾರ ಟೇಸ್ ಹೆಂಗ್ ಹಕ ಅ ಗೊತ್ತ ತಗಗಳ ನೀವು ಮಾಡಿರಂದ್ಮೇಲೆ ಅದೇ ಮನ್ಯ ಅಕ್ಕ ನಿಮ್ ಮಮ್ಮಿ ಅನ್ನತಿದ್ರು ಅ ಇಲ್ಲ ಚೆನ್ನಾಗ್ ಮಾಡ್ತಾಳ ನಮ್ ಮಗಳು ಕೇಳ್ರಿ ಸ ರೆಸಿಪಿ ಚೆನ್ನಾಗಿರ್ತೇತಿ ಅಂತ ಅನ್ನತಿದ್ಲು ಅದಕ್ಕೆನಾ ನನ್ ಮಕ್ಳು ಹೇಳತ್ರರು ಅವರು ಹೇಳಾತರ ಕೇಳಿ ಕೇಳ್ರಿ ಅಂತೇಳಿ ಅದಕ್ಕೆ ಕೇಳಿದ್ರ ಆಯ್ತು ಅಂತ ಕೇಳಿದೆ
ಹ್ಮ ಹಾ ಅದೇ ಮಾಡ್ನೋಡ್ ರೀ ನಮ್ ಹೆಂಗ ಹೆಂಗಗತ್ತಂತ ಟೇಸ್ಟ್ ಷ್ಟ
ಅದೇ ಇಲ್ಲ ಎಲ್ಲಾ ತಗೊ ಬರ್ತೇನಿ ಅಂತ ಹೇಳಿ ಹೋಗಿದ್ದನ್ ನನ್ ಮಗ ಎಲ್ಲಾ ತಗೊಂಬಂದ್ ಕೊಡ್ತೀನಿ ಮಾಡ ಮಮ್ಮಿ ನೀನು ಅಂತ ಹೇಳಿ ಅದಕ್ ನಂಗೆ ರೆಸಿಪಿ ಬರೋದಿಲ್ಲ ಅಂದ್ರೆ ಕೇಳ್ತಿವಿ ತಿಳ್ಕೊಂಡು ನನಗ್ ಒಟ್ಟು ಇವತ್ ಮಾಡಿ ಕೊಡ್ಲೇಬೇಕು ನೀನು ಅಂತೇಳಿ ಆಟ ಮಾಡತಿದ್ದ
ಹಾ ಅದ್ರೊಳಗ ಬ ಬಾಳ ವೆರ ವೆರೈಟಿನ್ನು ಮಾಡ್ಬೋದು ಇನ್ನು ಆ ಇಲ್ಲ ಅದು ನಾನ್ ವೆಜ್ ತಿನ್ನೋ ಆದ್ರೆ ಅದ್ರ ಮೇಲೆ ಚಿಕನ್ ತಗೊಂಡ್ ಬಂದು ಚಿಕನ್ನ್ಕಟ್ ಮಾಡಿ ನಡಿ ಅದು ಗ್ರೇವಿ ಮಾಡ್ತಾರಲ್ಲ
ಹಾ ಹಾ
ಮಾಡಿ ಅದ್ರ ಮೇಲೆ ಈಗೆಲ್ಲಾ ವೆಜಿಟೇಬಲ್ಸ್ ಬೇಡ ಅಂತಂತಂದ್ರ ಅದು ಬ್ರೇ ಪಿಜಜಾ ಸಾಸು ಮತ್ತೆ ಚಿಕನ್ ಸಿಗತ್ತಲ್ಲ ಅದನ್ನ ಫ್ರೈ ಮಾಡಿ ಅದ್ರ ಮೇಲೆ ಹಾಕ್ ಹಾಕಿ ಅದನ್ನು ಮಾಡ್ಬೋದು ಅದ್ರೊಳಗ ವೆಜ್ ಸಿಗತ್ತ ಮತ್ತೆ ನಾನ್ ವೆಜಸಿಗುತ್ತ ಎರಡು ಟೈಪ್
ಹಾ ಹಾ ಚಿಕನ್ ತಂದು ಅದನ್ನ ಫ್ರೈ ಫ್ರೈ ಮಾಡಿ ಆ ಬೇಸ್ನಲ್ಲಿ ಹಾಕಿ ಹಾಕಿ ಮೇಲೆ ಉದ್ರಿಸಿ ಅ ಅದನ್ನೇ ಮಾಡ್ಬೇಕಲ್ಲ
ಹಾ ಅದು ಚಿಕನ್ ಪೀಸ್ ಇರತ್ತಲ್ಲ ಚಿಕ್ ಚಿಕ್ದಾಗಿ ಕಟ್ ಮಾಡ ಹಕೋಬೇಕು ಚಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದ್ರ ಮೇಲೆಲ್ಲ ಡೆಕೋರೇಟ್ ಮಾಡಿ ಅದು ತರ ಅದ ಮಾಡಬಹುದು ಅದು ಟೇಸ್ಟ್ ಆಗ
ಷ್ಟ ಎೇಷ್ಟ ಆಗ್ತತಲ್ಲ
ಹಾ ಇಲ್ಲಾ ಅಂದ್ರೆ ಬೇರೆ ಚೀಸ್ ಪಿಜಾ ಬ ಬಾಳ ವೆರೈಟಿ ಸಿತ ಅದ್ರೊ ಮಾರ್ಗ್ರೆಟಾ ಅನ್ ಸಿಗತ್ತ ಆಮೇಲೆ ವೆಜ್ ಪಿಜಾ ಅಂತ ಸಿಗತ್ತ
ಹ್ಮ್ ಅದು ಬ್ಲಾ ಕಲರ್ದ ಏನೋ ಒಂದ್ ರೌಂಡ್ ಕಿರ್ತಾರ ಏನದು
ಅದು ಅದು ನನ್ಂತರು ಹಾಕಿಲ್ಲ ಅವರು ಅಂಗಡಿಯ ಎಲ್ಲ ಹಾಕಿರ್ತಾರೆ ಅದೇನ ಬ್ಲಾಕ್
ಹ್ಮ್ ಅದ ಅದ್ ಹಾಕಿದ್ರೆ ಇಷ್ಟಾನೇ ಆಗೋದಿಲ್ಲ ಅದ್ ಒಂದ ಆರಾ ಸ್ಮೆಲ್ ಇರ್ತತಿ ಅದಕ್ಕೆ ನೀವೇನ್ರ ಹಾಕಿದ್ರ ಅಂತ ಕೇಳಿದೆ ಹ್ಮ್ ಹ್ಮ್
ಮಾಡಿ ನೋಡ್ರಿ ಹೆಂಗಗತ್ತಂತ ಮತ್ತೆ ಹೇಳ್ಬೇಕು
ತಗೊಂಡ್ ಬರ್ತೇನ ಅಂತ ಹೇಳ್ದಾನ ನನ್ ಮಗ ಹಗದಕ್ಕೆ ನಿಮ್ ಎಲ್ಲಾ ಕೇಳಿ ತಿಳ್ಕೊಂಡನಲ್ಲಾ ಈಗೆಲ್ಲಾ ಎಲ್ಲಾ ತರಕಾರಿ ಎಲ್ಲಾ ಕಟ್ ಮಾಡಿ ಇಟ್ಕೊಂಡು ಹನ್ ತಂದು ಅವೆಲ್ಲ ಸಾಮಾನ ಬೇಸ ಅವಲ್ಲ ತಂದು ಕೊಟ್ಟನಂದ್ರೆ ಕಿಚಪ್ ಎಲ್ಲ ಮಾಡಿ ನಿಮಗೆ ರಾತ್ರಿ ಏನ ಯಾವತರ ಟೇಸ್ಟ್ ಬಂತು ಅಂತ ಹೇಳ್ತೇನಿ
ಹ್ಮ್ ಎಂತೆ
ಥ್ಯಾಂಕ್ಸು ನೀವ್ ಹೇಳಿದಕ್ಕೆ
ಹಾ ಇಟ್ಸ್ ಓಕೆ ಮತ್ತ ಯಾವವು ನೀವ ಯಾವ್ದ ವೆರೈಟಿ ಮಾಡಿದ್ರಿ.
ನಾವು ಈಗೆ ಸದ್ಯ ಅಂದ್ರೆ ಏನು. ಏನುೂ ಮಾಡಿಲ್ಲ ನನ್ ಮಗಳೇ ಅವೇ ಇದು ಮಾಡ್ತಿರ್ತಾಳೆ ಮ್ಯಾಗಿ ಎಲ್ಲ ಅವಳೇ ಮಾಡ್ಕೊಂಡ್ ಮಾಡ್ಕೊಂಡ್ ತಿಂತಿರ್ತಾಳೆ ನಾನನ್ ಮಾಡ್ಕೊಡಲ್ಲ ಅಂದದಕ್ಕೆ
ಹ್ಮ್
ಅವಳ್ಗೆ ಏನ್ ಇಷ್ಟನು ಅವಳೇ ಮಾಡ್ಕೊಂಡ್ ಮಾಡ್ಕೊಂಡು ತಿಂತಾಳೆ ನಾನೇಏನು ಮಾಡಲ್ಲ ಆದ್ರೆ ಪಿಜ್ಜಾ ಬಾಳ ಬೇಸ್ ಲೇಟ್ ಆಗ್ತತ್ತಲ್ಲ ಇದು ನನ್ನ ಬರೋದೆಲ್ಲ ಮಾಡಕ ನೀವೇ ಮಾಡ್ಕೊಡು ಮಾಡ್ಕೊಡು ಅಂತ ಗಂಟು ಬಿಳಾತಾರ ಇಬ್ರು
ಹ್ಮ್
ಇಲ್ಲ ಹೊರಗ್ ತಿನ್ನಾಕ ದುಡ್ ಕೊಡು ಅಂತಾರೆ ಹೊರಗಿಂದು ಬ್ಯಾಡಪ್ಪಾ ಚೆನ್ನಾಗಿರಂಗಿಲ್ಲ ಅಂತಂದ್ರೆ ಕೇಳಂಗಗೆ ಇಲ್ಲ
ಹೊರ್ಗಿನ್ ತಿನ್ನೋ ಹೊರ್ಗಿನ್ ಫಡ್ ತಿನ್ನೋಕಿಂತ ಇಲ್ ಮನೇಲಿ ಮಾಡ್ಕೊಂಡ್ರೆ ಎಲ್ಲಾ ಬಾಜನಾನ ತಿಂತಾರ ಮತ್ತ ಟೇಸ್ಟ್ ಆಗುತ್ತೆ ಅದು ಅವರೆಲ್ಲಲ್ಲಿ ಟೇಸ್ಟಿಂಗ್ ಪೌಡರ್ ಯಾವ್ದ ಇದು ಹಾಕಿರ್ತಾರೆ ಅಷ್ಟ್ ಟೇಸ್ಟ್ ಆಗಂಗಿಲ್ಲ ಟೇಸ್ಟ್ ಬರತ್ ಕರೆ ಆದ್ರ ಅದು ಹೆಲ್ತಿಗ್ ಚಲೋ ಅಲ್ಲ ಅದ ಮನೇಲಿ ಮಾಡಿದ್ರ ಸ್ವಲ್ಪ
ಹ್ಮ್ ಟೇಸ್ಟ್ ಅದ್ರ ನೀವು ಅದು ಟೇಸ್ಟಿಂಗ್ ಪೌಡ್ರ ಹಾಕದಿಲ್ಲ ಅಲ್ವಾ
ಎಲ್ಲ ಟೇಸ್ಟಿಂಗ್ ಪೌಡ್ರ ಹಾಕಲ್ಲ ಯಾಕಂದ್ರೆ ಹಾಕ್ಬಾರ್ದನ್ನ ಅದು ಪಿಜಜಾಕ್ಂದ್ರೂ ಹಾಕಂಗಿಲ್ಲ ಅದು ಟೆಸ್ಟಿಂಗ್ ಪೌಡ್ರ ಈವಾಆ ಗೋಭಿ ಮಂಚೂರಿಯ